ಹಲೋ
ಅರಮದಿ
ಹಲೋ
ಆರಾಮದಿ
ಹ ಅಕ್ಕ ನೀನ್ ಆರಾಮದಿ
ಹಾ ಆರಾಮ್ ನೋಡು ಏನ್ ಮಾಡತಿ
ಏನಿಲ್ಲ ಸುಮ್ ಕುಂತೀನ್ ನೀನು
ನಾನು ಸುಮ್ನೆ ಅಡ್ಗಿಗಿ ಪ್ರಿಪರೇಷನ್ ಮಾಡಾತ್ತಿದ್ದ
ಹಾ
ಹ್ಮ್ ಮತ್ತ ಸ್ಕೂಲ್ ಸ್ಟಡಿ
ಎಲ್ಲಾ ಚಲೋ ನಡದದ
ಹೌದು ತಮ್ಮ ಆರಾಮದಾನ
ಹಾ ತಮ್ಮ ಆರಾಮದನ
ಮತ್ತ ಏನ್ ಮಾಡತೀವ
ಆ
ಮತ್ತ ಏನ್ ಮಾಡಕತ್ತಿ
ಮತ್ತೇನೂ ಇಲ್ಲ
ಹಾ ಎಸ್ನೇತೆ ಈಗ
ಈ ಸಲ ನಾನು ಏಳನೇತೆ
ಆರ್ ಮುಗುದ ಯೊಳ
ಹಾ
ಹ್ಮ್ ಹ್ಮ್ ಹ್ಮ್
ನಿಕ್ಕ
ನಾನ್ ಈಗ ಬಿ ಎಸ್ಸಿ ಸೆಕೆಂಡ್ ಸೆಮ್
ಹಾ
ಹ್ಮ್
ಸಲ್ಪ ಜೋರ ಅಕ್ಕ ಜೋರ್ ಮಾತಾಡ ಕೇಳ್ಸಲ್ಲಾಗೈತಿ
ಹೌದಾ ತಮ್ಮ ಎಷ್ಟನತಿ ಅದಾನ
ಅ ತಮ್ಮ ಈಸಲ ಫಿಫ್ತ್ ಮುಗದ ಸಿಕ್ಸ್ತ್
ಹೌದು
ಹಾ
ಹ್ಮ್ ಯಾಕ ಆರಾಮ ಇಲ್ಲೇನು
ಹಾ ಸಲ್ಪ ಆರಾಮಿಲ್ಲ
ಹ್ಮ್ ಹ್ಮ ಸ್ಕೂಲಿಗ ಹೋಗಿ
ಆ
ಸ್ಕೂಲಿಗ್ ಹೋಗಿ
ಹಾ ಹೋಗ್ ಬಂದಿನ್ ಟೆಸ್ಟ್ ಐದ್ ಆರು ಟೆಸ್ಟ್ ಬರದ್ ಬಂದಿಲ್ಲ
ಟೆಷ್ಟಿದ್ದು
ಮನಗೊಂಡ ಇದ್ದು ಅಕ್ಕ
ಎಲ್ಲಾ ಬರ್ತಾವಲ್ಲ
ಹಾ ಬರ್ತಾವ
ಹ್ಮ್ ಕಾಲ್ ರಿಸಿವ್ ಮಾಡ್ಬೇಡ ಬಿಡು ಮತ್ತ ಆಮ್ಯಾಲ ಮಾತ್ಯಾಡಕತ್ತಿ ಯಾರ್ದು ಕಾಲ್ ಬರಕತ್ತದಲ್ಲ
ಹಾ
ಹ್ಮ ಮಾಡ್ಬೇಡ ಮತ್ ಮಾತಾಡಕತಿ ಆಮೇಲೆ
ಆಯ್ತುಾರ
ಹ್ಮ್
ಮಮ್ಮಿ
ಹಲೋ ಚಿನ್ನು
ಹ್ಮ್ ಅಕ್ಕ
ಯಾರ ಹಚ್ಚಕತ್ತಾರ
ಅಪ್ಪ
ಹೌದು
ಹಾ..
ಹ್ಮ್ ಹ್ಮ್ ಎಲ್ಲೋಗಾರ ಪಪ್ಪ
ಅಪ್ಪ ಅವರು ಬೆಂಗ್ಳೂರ್ಕ್ ಹೋಗ್ಯಾರ
ಹೌದಾ
ಅವರೆಲ್ಲ ಜಿಲ್ಲಾ ತೊಗ ತಿರುಗಾಡ್ತಾರ ಬೆಂಗ್ಗಳೂರು ಧಾರವಾಡ ಇೆ
ಹೌದು
ಹ್ಮ ಮತ್ತಳ್ ಅಕ್ಕ
ಮತ್ತೇನ್ ಹೇಳ್ಬೇಕು ತಿಿಂದಗಿಗ್ ಹೋಗಲ್ಲ
ಇಲ್ಲಕ್ಕ ಹೋಗಲ್ಲ ಎಕ್ಸಾಮ್ ಸ್ಟಾರ್ಟ್ ಅದು ತಿರಗ್ ಸ್ಟ ಶಾಲಿ ಸ್ಟಾರ್ಟ್ ಆಯ್ತು
ಹೌದವಾ ಹೋಗಕ್ಕ ಆಗಲ್ಲ ಈಗನ್
ಹ್ಮ್
ಅವು ಹೋದ್ಲು ಊರಿಗಿ ಯಾವಾಗ
ಹ ನಿನ್ ಹೋಗ್ಯಾಳ
ನಿನ್ನಿ
ಹಾ ಮನಿ ಬಣ ಬಣ ಬಣ ಬಣ ಹಣ ಕತ್ತು
ಯಾಕ ಇ ಇರು ಅನ್ಬೇಕಲ್ಲ ಅಲ್ಲೇಾರ ಏನ್ ಮಾಡ್ತಾಳ
ಅಂದಿನಿ ಒಟ್ಟಲ್ಲಿ ಸೊ ಸಸಿ ಬಿಟ್ಟಿರಲ್ಲ
ಸೊಸಿ ಬಿಟ್ಟಿರಲ್ಲ ನ
ಬಾ ಬಾ ಬಾ ಬಾ ಅಿ ಅನ್ನದೆ ಅನ್ನದು ಅನ್ನದೇ ಅನ್ನದು
ಬತೆ
ಹಾ ಅವ ಇದ್ರ ನ ನ ನನ್ನ ಸೊಸಿ ನೆನ್ಪಾಲಾತಳ ನನ್ ನನ್ನ ಸೊಸಿ ನೆನ್ಪಾಲತಾಳ ಅಂತ ನತಾಳ
ಹೋಹು ನೋಡ ಹತ್ಸೋಸಿ ಸಿ ಅಟ್ಟಿ ದವಾರ ಅವರು
ಒಬ್ಬರು ಬಿಟ್ಟು ಒಬರು ಇರಲ್ಲ. ಚಪ್ ಮಾಡಕ್ಕಿದ್ದ.
ಹ್ಹ್ಹ್ಹ್ ಹ್ಹ್ಹ್ಹ್ ಹೌದು. ಏನ್ ಮಾಡತ್ತಾನ ಪ್ರ ತಮ್ಮ ಎಲ್ಲದಾನ.
ಅವವ್ವಾ ಆಮ್ ಏನಂತಾರ ಹೊರಗೆ ಹೋಗ್ಯಾನವ.
ಹೌದು.
ನಿ ಏನು ಮಾಡಾಕತ್ತಿ ಅಕ್ಕಾ ಊಟಕ್ಕ
ತಿ ಸಿಕರ್ಣಿ
ಅಬ್ಬಬ್ಬಾ ಹು ನಿಂಗ ಬರ್ತದ ಅಡಗಿ ಮಾಡಾಕ.
ಹುನವ್ವ ನಂಗ ಎಲ್ಲಾ ಬರ್ತದ್ ನೋಡ ಚಿನ್ನಿ
ಏನ್ ಏನ್ ಮಾಡತಿ ಹೇಳನೋಡೋಣ
ಚಪಾತಿ ಅನ್ನಾ ಸಾಂಬಾರ್ ಮಸಾಲಾ ರೈಸ್. ಆಮೇಲೆ ಇಡ್ಲಿ ದೋಸಾ ಪೂರಿ ನಾನ್ ವೆಜ್. ಮುಟ್ಟಂಗಿಲ್ಲಾ ನಾನ್ ವೆಜ್ ಒಟ್ಟ ಮುಟ್ಟಂಗಿಲ್ಲ ಮಾಡುದು ಇಲನಾ
ಆಯತ್ತಳ
ಹು ಟಕ್
ಗಂಗಕ್ಕಾ ನೀವ ಒಂದ ಪ ಪಾಡ್ಲರ್ ಹಾಕದ್ರೆ ಹೆಂಗಗಾಗುತ್ತ ತ್ತಿಲ್ಲ
ಹುಕು ಟಕ್ ಯಾಕ್
ನಿನಗೆ ಯಾಡದಿಂದಾಗ ಎಲ್ಲಾ ಬ್ರೈಡಲ್ ಮೇಕಪ್ ಎಲ್ಲಷ್ಟು ನಿಂತು ಬಿಡ್ತವ ನಿನಗೆ.
ಹೌದಾ.
ಮಾಡಕ್ಕನಿ ಕಲಿ ಮಸ್ತ್.
ಕಲಿಬೇಕಾಳ್ ಚಿನ್ನಿ ಕಲಿಬೇಕಾಗ್ಯದ ನಾ ಕಲಿಬೇಕಾಗ್ಯದ.
ಮೋಡಲ್ ಇದ್ದೀನಿ ಮಸ್ತ್
ಬರಂಗಿಲ್ಲೇನ ನಾ ಅಷ್ಟ್ ಚಂದ ಇಲ್ಲ ಅದು ನಂಗ ಅಷ್ಟ್ ಚಂದ.
ಡಿಂಪಲ್ ಬೀಳ್ತಾತವ ನಿನಗ ಟ್ಟ್
ಡಿಂಪಲ್ ಬೀಳ್ತಾ ಕರೆ ಡಿಂಪಲ್ ತೊಂಡ ಏನು ಮಾಡೋದು ಕಲಿ.
ಪ್ಚ್ ನೀ ನೀ ಅನಕೊಂಡ್ರ ಮಾಡ. ತಿ ಬರಲ್ಲ ಬರಲ್ಲ ಅಂತ. ಕೂತರ ಬರೋದೇ ಇಲ್ಲ ನೋಡು.
ಕು ನಾ ಕಲ್ತ್ ಈಗ ಆಲದ್ರಡಿ ನಂಗ ಕಲೀಲಾರ್ದ ಅರ್ದನೆ ಅರ್ಧ ಬರ್ತದ.
ಮತ್ತ್ಯಾಕ ಮತ್ತ್ ನೋಡ್ ನೀ ಕಲ್ತಂದ್ರೆ ನಿ ನಿ ನೀನೇ ಕಲಸ್ತಿ ಕ್ಲಾಸ್ಗಳು. ಒಂದ ಬ್ಯಾಚ್ ಎರಡು ಬ್ಯಾಚ್. ನಿನ್ನ ನೀನೇ ಕಲಸ್ತಿ
ಕಲಸ್ತೇನಿ ಕಲಿಸ್ತೀನಿ ಅದು ನಿಜಾನೇ.
ನೋಡಕ್ಕ ಮಸ್ತ್ ಮಸ್ತ್ ಮಾಡ್ತೀನಿ ನಿನು ಮಸ್ತ್
ಹೌದು. ಮಮ್ಮಿ ಯಾರ್ ಮನಿಗೆ ಹೋಗ್ಯಾಳ
ಅಹ ನೀರ್ ತರಕ್ ಹೋಗ್ಯ್ಯಾಳ ಅದ್್ಮೇಲ್ಲ
ಹೌದಾ
ಅ ನಮ್ದು ಎಲ್ಲಾ ದೂರ ನೀರ್ ಇತರ ಅದು ಎರಡ್ ಮೂರ್ ಕಿಲೋಮೀಟರ್ ಹೋಗ್ಬೇಕು
ಹಾ
ಹಾ ಮತ್ತೆ ನಮ್ಮೂಊರ ಹಳ್ಳಿದ
ಬೈಕ್ ಮಲೋಗಬೇಕಕ್ ಏನು
ಎವ ಆ ಸ್ೂಟಿನಲ
ಅದೇ
ಹಾ
ಕಟಿ ಮಲಾವತ ಯ ಮಮ್ಮಮ್ಮಿ
ಹಾ ಒಮ್ಮೆಲ್ಗೆ ಅಡ್ಡು ಮೂರು ಅಂತನದು ತರದು
ಓ ಫಿಲ್ಟರ್ದಾ
ಫಲ್ಟರ್ ನೀರೆ ಅಡುಿಗೆಗಫ್ಟರ್ ನೀ ರಾತ ನ
ಹ್ಮ್
ಒಂದೊಂದ್ಸಲ ಹಾಕಲ್ಲಯ್ಯವು ಬೋರ್ ಬೋರ್ ನೀರ್ ಇರ್ತಾವ ಹಾಕ್ಬಿಡ್ತೀವಿ
ನೌದನು ಹ್ಮ್
ಮತಕ್ಕ
ಮತ್ ಕೇಳ್ಬೇಕಿನ ನೀನೇ ಏನ್ ಸುದ್ದಿ ಎಲ್ಲಾ ಫ್ರೆಂಡ್ಸ್ ಅದು ಚಲೋ ಹರ ನಿಂಗ
ಹಾ ಯ ಆ್ ಸಿಂಗಲ್ ಆರ್ಮಿಿನ ಒಟ್ಟ ಯಾರಗ ಅಟ್ಟ ಕಟ್ಟಿ ಈ ಹೂ ಅವ್ರಲ್ಲ ಇಟ್ಟಿಟ್ಟಿ ಇಟ್ಟಿಟ್ಟು ಅದು ನಮ್ಮ ಪ್ರಥಮ್ನ್ ಹೈಟ್ಗಿನ ಕಡಿಮೆ ಅದಾರ
ಹ
ಹ್ವ ಅವಿಕಿ ಅವ್ರ ಜಡ ಕುಂದ್ರಲ್ವಾ ನಾನ್ ಲಾಸ್ಟ್ ಬೆಂಚ್ ಕೂತ್ ಬಿಿಡ್ತೀನಿ ಒಬ್ಬಕ್ನೆಲ್ಲ ಫಸ್ಟ್ ಬೆಂಚ್ ಕುಂದಿರ್ತನಿ
ಹ್ಮ
ಎಲ್ಲಾ ಇಟ್ಲಿಟ್ಟಿ ಅದಾವ್ ಏನ್ ಮಾಡ್ಲಿ ತಗೋೊಂಡ್
ಹೌದು
ಅಕ್ಕಿ ನನ್ನ ಫ್ರೆಂಡ್ ಸಂಜೆ್ಣ ಅಂತಗಾಕಿ ನನ್ಕಿಿನ ಲಂಬ ಹಳನಕಿ ಕಿಂಡಡನೆ ಕೊಂದರ್ತನ್
ನಿಮಕಿತ್ತ ನಂಬಾನ ಅದಾರ
ಹಾ ಹೈಟ್ ಅದಾಳಕ್ಕಿ
ಹ್ಮ ಹೌದು
ಹಾ ಮತ್ತ ಅಕ್ಕಿನ ಚಡನೆ ಕುಂದ್ರತಿ ನ ಅಕ್ಕಿ ಥಾಂಡ ಬಂದಿ
ಓ ಲ ಅಂಬಾಣಿ
ಹಾ ಮತ್ತೆ
ಮತ್ತೇನ್ ಹೋಗಬೇಕು ನೀಿನ ಎಲ್ಲ
ಹ ಅಕ್ಕನ ಇದು ಪಾರ್ಲರ್ ಮಾಡದ್ರೆ ಬರ್ತೇತ್ ನೋಡ ಫುಲ್
ಬರ್ತರ್ಿ ನ ಕಲಿಬೇಕಾಗ ನಾನು ಅಲ್ಲಿ
ಹಾ
ಹ್ಮ್
ಅಡಗಿ ಅದು ಏನ್ ಮಾಡಿದಿ ಇವತ್ತು
ಇವತ್ತು ಮಾರ್ನಂಗ ಚಪಾತಿ ಪಲ್ಯ ಬದನಿಕಾಯ ಪಲ್ಯ
ಅಬ ಅಬ ಫೇವ್ರೇಟ್ ನಂದ
ಹೌದಾ
ಹಾಂ
ನಂಗ್ ಶೇರಂಗಿಲ್ಲವಾ ಬದ್್ಮಾಯ ಪಲ್ಂಗ್
ನಾ ಹಿಂಗ ಬದನಕ್ಯತೀನಲ್ಲಾ ಅ್ರ ಅದೇ ಇದು ಅದೇ ಚಟ್ಟಿ ಚಟ್ಟಾ
ಚಟ್ಟ
ಕುುಡಿ ತಿಂತಿನದು
ಅದೇ ಗ್ರೇವಿ ಗ್ರೇವಿ
ಆ ಗ್ರೇವಿ
ಹ್ಮ್ ಹ್ಮ್ ಹೆ
ಮಸ್ತ್ ಮಾಡಿರ್ಬೇಕಲ್ಲ ನೀ
ಮಸ್ತ್
ನಂಗ್ ಕೈ ಫಲ್ ಇವತ್ ಮಾಡಕ್ಸ್ತೀನ್ ಮಮ್ಮಿ ಕೈಯಗ
ನಾ ಮಾಡಕೊಡ್ತೀನ ಒಬ ಅಂದ ಅಂದ್ರೆ
ಕ್ಕ ಅಹ ನಮ ನಮ್ಮ್ ಹಳ್ಳಿಗ್ ನೀವು ಬಾ ಅಂದ್ರ ಬರಲ್ ಎಲ್ಲಾ ಸಿಟಿಗೆ ಹೋಗ್ತಾರ
ನನ್ಗೆಿಲ್ಲವಾ ನಾ ಸಪ್ನಾ ಕೂಡಿ ಬರ್ತವ ಅಮ್ಮ
ಸ್ವಲ್ಪ್ ಜೋರಾಗಿ ಮಾತಾಡಕತ್ತಸನ್ನಾಗಿತಿ
ಸ್ವಪ್ನಾ ಅಕ್ಕ ಸೇರಿ
ಹಾ
ತರ್ತಿೀ ಒಂದೇ ಒಂದ್ ಸಾರಿ
ಬರ್ ಬ್ರಿ
ಹ್ಮ್
ನಿಮ್ಗಾಗೆ ವೇಟ್ಟಿಂಗ್ ಫುಲ್
ಹ್ಮ್
ಹಾ ಅಕ್ಕ
ಓ
ಸರೆ ಕಾಯ್ತಿರ್ತೀನಿ
ಬರ್ತೀ ನಿನ
ಹಾ
ಪ್ರತಾಾಮ ಎಲೆದಾನ
ಪ್ರಥಮ ಆಟಾಡಕ ಒಗೆನ ಅಕ್ಕ ಒಟ್ಟವ ಮನಗೆ ಹತ್ತಲ್ ಜಲ್ದಿ
ಹೌದು ಹುಡುಗಂಗೆ ಆದ ಾನವಾ ಅಭ್ಯಾಸ ಮಾಡ್ತಾ ಎನ ಇಲ್ಲ ಅಭ್ಯಾಸ್ದ ಮಾಡ್ತಾನೋ ಇಲ್ಲೋ
ಹಾ ಮಾಡ್ತಾನ ಅಭ್ಯಾಸ
ಹ್ಮ ಮಾಡಂತ ಹೇಳ ಅವನ್ಗ
ಮಾಡ್ತಾನ
ಹ್ಮ್
ನಂಗ ಏನಂತಾರ ಎಕ್ಸಾಮ್ ಇದ್ದು ಸಾರಿ ಟೆಸ್ಟ್ ಇದ್ದುವ
ಹ್ಮ್
ಎಲ್ಲದ್ರಾಗು ನಾನೇ ಮೊದಲ
ಹೌದು
ಹಾ
ಗುಡ್ ಗರ್ಲ್ ಚಿನಿ
ಹದ್ಿನೈದಕ್ಕೆ ಹದ್ನೈದು
ಯಾವ್ಯಾವ ಇದವು ಸಬ್ಜೆಕ್ಟ್
ಅಹ ಕನ್ನಡ ಸಮಾಜ ವಿಜ್ಞಾನ ಇವೆಲ್ಲಸ ಒಮ್ಮೇಲ್ಗೆ ತಗೊಂಡಾರ
ಒಂದೇ ದಿನ
ಮತ್ತ ಮಕ್ಕಳ ಶಾಣೆ ಅದಾರ ಇಲ್ಲ ತೊಂಬಲ್ಗೆ ತೊಗ್ಬಿಟ್ಟಾರ ಎಲ್ಲ ಸರ್ ಡಿಸ್ಕಶನ್ ಮಾಡಿ
ಹ್ಮ್
ಹ ಮತ್ತಕ್ಕ
ಮತ್ತೇನ್ ಯರವ ಕವಾಚಿ
ನೀ ಅದ ಎಷ್ಟನೇ ಕ್ಲಾಸ್ ಅಂದಲ್ಲ
ನಾ ಈಗ
ಆ
ಅ ಥರ್ಟೀನ್ ಫೋರ್ಟೀನ್ತ್ ಹದಿನಲ್ಕನೇ ತನಾ
ಹೌದಾ
ಹಾ ಹದ್ನಾಾಲ್ಕನತ್ತೇ ನೋಡಣ ಹದ್ನಾಕ ನೆಂತೆ ಇರ್ತದಲ್ಲ
ಔದು
ಸರಿ ಆಯ್ತು ನಿನ್ ಮಾತಾಸ್ತೀನ್ ಏನು
ಹಾ